ಹ್ಮ್ ನೀಲ್ಲ
ಹ್ಮ್ ನಾನ ಆರಾಮ ನೋ ನಾಸ್ತಾ
ಹಾಗೆ ನಂತ ಯಾಕ ಯಾ ಕ
ಒಟಕ್ಕ
ಹ್ಮ್ ಬಂದ
ಹ ವಡದ ಕುಂದಿರ ಸೋರ್ ನೋಡಿದ್ರು ಅಕ್ಕಂತರ
ಹ್ಮ್ ಮಾತಾಡ
ಏನ ಇಲ್ಲಿ ಅವವಾಗ ಯಾರಾದಾರರು ವಡ್ದಾಗ
ನಾನೇ ಇದೀನಿ ನೋಡ ಯಾರು ಇಲ್ಲ
ಇಲ್ಲ ಹ್ಮ ಅ ಥರಲ್ಲ ಮಾಡಡ
ಹ್ಮ್ ಹ್ಮ ಮತ್ತ ಇವಾಗ ಬಂದಿರಿ ಇಬ್ಬರು ಡ್ಯೂಟಿ
ನಂದು ಮಧ್ಯಾಹ್ನಕ್ಕೆ
ಹೌದ್ ಬಿಲ್ವಾಂತ ಓಪಿ ಡಿ ಇರ್ತತಿ
ಹ್ಮ್ ನಮ್ದ ಇವತ್ತ ಮಧ್ಯಾಹ್ನದ ರಾತ್ರಿ ಐತಿ ಹೌ ಅದ
ಹ
ಏನಂತ ನಿಮ್ಮ ಸುರು ತೊಂದ್ರಂದು ಎಲ್ಲಿ ಬಂತ
ಎಲ್ಲಿಗೂಲ್ಲ ಅಲ್ಲೇ ನಿಂತತಿ
ಸುರ ಸುಂದರ ಹ ಸರ ಸುಂದರ ಹ ಹಾ ಹಾ ಹಾ
ನೀನ್ ನಾಡ್ ಕೇಳಕ್ ಕೊಡಲ್ಲಪ್ಪ
ಹ್ಮ್
ಹ್ಮ
ಯಾರ ಅವ್ರು ಬಾಯಿ ಮಾಡವರು ಸೋಳ ಮಕ್ಳು
ಅಲ್ಲ ಯಾರು ಒಂದಾರ
ಮಾಡ ಮತರ್ತದ ಬ್ ಮಾಡ್ಬಡ ಅಂತ ಹೇಳದು ಎಲ್ಲ ಹಾಡಾಡ ಸ ಸೂರಸ ಯಾರ ಬಾಯ್ ಮಾಡವ ಅಂತ ಅ್ಣನ್
ಹಾ
ಸರ ಸುಂದರ ಹಾ ಹ ಸುರಸುಂದರ
ಹ ಮಸ ಮುಂದೆ
ಅದು ಹಾಡ ಗೊತ್ತನಾ ಶಪಾ ಮದನ ಶಪ ಮದನ ಗ ನೀ ಹ ಹಾ ಹಾ ಹಾ ಹಾ ನಬ ಮದಾನ ಹಂಗ ಅಬ ಶಾನೆ ನೀ ನೀ ಸಾನೆ ನನೆ ನಾನೇ ನ ಹ್ಮ ಹ
ನೀ ಆಡ ಆಡಾ ಆಡ ಕ ಚಿನಂಗ ಪಣ
ನಾ ಹಾಡ ಇಷ್ಟ್ ಚಂದ ಆಡತಿನ ಅಂದ ನಂದ ಕೋಗಿಲೇ ಕಂಠ ಅಂತ ಐತಿ ಕರೆಕ್ಟ್
ಹ ನೀನೇ ತಿಳ್ಕೊ ಯಾಕ ಅಂತ ಅಂತ ಅಂದು
ನಾ ಹಾಡು ಹೆಂಗ ಐತಿ
ಚೋಲ ಆಯ್ತಪ್ಪಾ
ಸುರಸುಂದರ ಸುರಸುಂದರ ಸುರಸುಂದರ ಹೈ ಹೈ ಹೈ ಹಯ ಹ ಹ ನಾವು. ಹೆಂಗೇರಿ ಹ್ಮ್ ಎಲ್ಲಿಗ್ ಬಂತ ಅದು ಮೊನ್ನೆ ಮೊನ್ನೆ ಇಲ್ಲ ನಿಂದ್ರಸಿದ್ದಿವಿ ಅಲ್ಲ ಸುರಸುಂದರನ ಟಾಪಿಕ್
ಹ್ಮ.
ಸುರಸುಂದ್ರನ್ ಟಾಪಿಕ್ ಮೊನ್ನೆ ಎಲ್ಲಿಗೆ ನಿಂದ್ರಸೀದಿವಿ
ಎಲ್ಲಿ ನಿಂದಿಸಿದ್ವಿ.
ಹ.
ಎಲ್ಲಿಗೆ ಅಲ್ಲೇ ಅಷ್ಟೇ ಅಲ್ಲ.
ಹ್ಮ್.
ಅವನ್ ಮಾತಾಡದು ಮಾಡದು ಅದ ಹೇಳ್ತಯಿ ಅಷ್ಟೇ ಅಷ್ಟೆ ಮತ್ತೇ ಏನು
ಹ್ಮ್.
ನೆನಪ ಆಗಕತ್ತಿಲ್ಲಪ್ಪ ನನಗ
ಹ್ಮ್. ಹ. ಅದು ಬ್ಲಡ್ ಹೆಟ ಐತಿ ಅಕಿದು
ಸೆವೆನ್ ಪಾಯಿಂಟ್ ನೈನ್.
ಹೋಲಿ ಬಿಡು ಅವ ನೌನ್ ಛಿದ್ರ ಹಳೆ ಛಿದ್ರ. ಹಾಕಲ್ಲ ಅಂತ ಏ್ ಹೋಗ ಬೇ ಬೆಳತನ್ ದೆವ್ವ ಎಬ್ಸಂದ ಕುಂದ ನೋಡಕೊಂದ ಕುಂದ್ರಮ್ಮ ನಾವು ಕಣ್ಣಿಗೆ ಕಣ್ಣ ಅಚ್ಚಂಗಿಲ್ಲ ಆಕೆ ದುಗ್ಗನಿ ಕಣ್ಣಿಗಿ ಕಣ್ಣ ಅಚ್ಚಂಗಿಲ್ಲ
ಅಯ್ಯಪ್ಪ ಬಾಯಿ ಬಡ್ಕೊಂತಾಳ ಹಕಿ
ಹೆ ಅಕಿನ್ ಮೈಯ್ಯಾಗ ದೆವ್ವ ಐತಿ ಈಗ.
ಹ್ಮ ಇಂಜೆಕ್ಷನ್ ಹಾಕಕ್ ಹೋಗಳ ಹಕಿ ಹ್ಮ ಹಾ ಹೆಂಗ ಬಾಯಿ ಬಡ್ಕೊತಾಳ ಯಪ್ಪೋ ಅಯ್ಯಂಗ ಚಿರೋಡ್ ತಾಳ ಹ ಮಾಡ. ನೋಡಿ ನಾ ಏನ್ ಆತು ಏನ ಆಗೇತಂತ ನೋಡ. ಬಂದೇನೆ. ಆಕೆ ಮಾಡಾಕತ್ತ.
ಅ ರೋಗ ತಿ ಹೋಗ ನ ತ. ಎಲ್ಲಾ ಬುಗಿ ಮಕ್ಕನ್ಲ್ಲ ಇರ್ತದು.
ಕರ್ಕೊಂಡೋಗಿ ತೋರ್ಸ್ಬೇಕಪ್ಪಾ ಅವ್ರು.
ಹ್ಮ್ ಹೇಳಿ ನಾನ ಕರ್ಕೊಂಡ ಹಾಕಿನಿ
ಹಂಗಲ್ಲಾ. ಈಗ ನೋ ಸುಮಮ್ಮನೆ ರ. ಕಂತ ಕುಂತ ರಚ.
ಅದನ್ನ ಹೇಳನಿ ಅದನ್ನ ಹೇಳೀನಿ ನಾನು ಹೇಳನಿ ಹೇಳಿನಿ.
ಹ್ಮ. ಹೇಳಿದ್ರೆ ಆಯ್ತು. ನನ್ ಮಾತ್ ನಾನ್ ಹೇಳತೀನಿ.
ಬಹತ್ ನಂದ. ತ್. ಹಕಿ ಬಲೆ ಮಜ್ಜಿ ಮಾಡೋ.
ಹ್ಮ್.
ಹ್ಮ್.
ಕಟ್ಟಿಗಿಡ್ಕೊಂಡು ನಿಂತಿದ್ದೆಂತಲ್ಲಾ.
ನಿಂಗ ಯಾರಂದ್ರ.
ಅಕ್ಕ ಸಹಿತ. ಕಂದ್ಲು
ಹ್ಮ್. ಹಂಗ ಏನ್ರವ ಯಾರ್ ಮೈದಾರ ನಮ್ ದಾವಕ ನಿಮ್ ನಿಮಗ ನಿಮ್ ಕುಂಟಾಕ್ಕನ ಮೈ ಬರ್ಬೇಕ ಏನ್ ಹೇಳಿತ ಶಳತಿ ನವ. ಅಬ ಹಂಗ ಹಳತೀನಿ. ಹ್ಮ.
ಒಂದ್ ಕೆಲಸ ಮಾಡಕಿ. ಆಕೆದ್ರ ಮಯ್ಯಂದು ಆಕೆ ಟ್ರಾನ್ಸ್ಫರ್ ಮಾಡ.
ಹ್ಮ್.
ಮಾಡಿಸಿ ಹೊಡಿ.
ಹ್ಮ್ ಮಾಡ್ತೀನಿ ಮಾಡ್ತೀನಿ ಮಾಡೋದು ಬಾಳ ತಲ್ಲಾನ. ಸುಮ್ ಮೊಬೈಲ್ ಪಾಸ್ಪ. ಎಡಗಲ್ಲಿಗೆ ಹಾಕ್ತನಿ ಸ ಆಟ.
ಹ್ಮ್ ಹ್ಮ.
ನೆಕ್ಸ್ಟ್. ಹ್ಮ್ ಮ. ಏನಿಲ್ಲಕ್ಕ ನ.
ಮಷ್ಟ ಉಪ್ಪಿತ್ತುು. ಪುಳೇಕರೆ. ಹ ಎವರು ಪ್ರ್ರ ಇಲ್ಲಿ.
ನವನಗರದ
ಹೆಜಕ್ಕಾ
ನಿಮ್ಮಶನ್ ಹಕ ಬಟ್ಟೆ ಬೇಕ ಬಟ್ಟೆ ಕೊಡ್ಸೋಣ ನಿಮ್ಮಾ ಬಟ್ಟಿ ಕೊಡ್ಸ ಮಕ್ಕಲ್ಲ
ನಮ್ಮ್ಣ ನಮ್ಮ ತಗೀಗೆ
ನಿಮ್ಮ್ತ್ತಿಗೆ ಹ ಅತಿಗೆತ್ತಗೆ ಸಾರಿ ಅತಿಿಗೆತಿಗೆ
ಚಕರಿ ಅನ ನ
ಹ್ಮ್
ಯಾರಿ ಬಿಡಪ್ಪ
ಅವ್ರ್ದ ಅವ್ರ್ದ ಜೋಡಿ ಮಸ್ತ್ ಆಯ್ತ್ ನೋಡೋರು
ಎ ಜೋಡೇ
ಹ್ಮ್
ಹ್ಮ
ಎ
ನಿಂಗಂಗೂ ಆತ್ರ ಜೋಡಿ ಇಲ್ಲನಾ
ನಿಂಗ ನಾನ ಯ ಜೋಡಿಲ್ಲ
ಮಾಡಣ ಅಂತಡ ಇಲ್ಲ ಯಾರ ನೋಡಿ ಯಾರ ಮನೆ ಹೋಗ ಪೇಶಂಟ್ ಕಡೆಸ ಬಂದಿದ್ಲ ಅಕ್ಕೆ
ಯಾರಕ್ಕೆ
ಏ ಅವಾವತ್ ಅವ್ರ ಚಾಸ್ತಿ ಮಾಡಾತಿದ್ ನೋಡ ಆನ್ ಮಂತ್ಗ್
ಹ್ಮ್
ಹ್ಮ್ ಕೆ
ನಮಗ ಅನ್ಕರಿ ಯಾವ ದದುಡಿ ಇಲ್ವಾ
ನ ಮಾಡರ್ನ ಎಲ್ಲಾರೂ ಹಿಂಗ ಅಂತರ ಅಳ್ಗೋ ಸಾಯತಂಗ
ನೀನು ಹಿಂಗ ಅಂತ ಹಂಗಂದ್ರೆ ನಿಂಗು ಜೋಡಿ ಐತಿ ಮತ್ತ್ ನನಗೂ ಇಲ್ಲ ಯತ್ ನಂಗ ಜೋಡಿ ಇತ್ತ ಅಂದ್ರ ಅಲ್ಲ ನಂಗ ಜೋಡಿ ಇತ್ತ ಅಂದ್ರೆ ನಾಕೊಂಡ ನಿ ನಿಮ್ ನೋಡು ಸುರ ಸುಂದರ ಿನ ಜೋಡಿ
ಹಾ ಅದು ಹೌದು ಅಂತ ಜೋಡಿ ಎಲ್ಲಾರ ನೋಡಿ ಏನ
ಈ ಯಾಕೆ ಹೋಗೋಣ ನಿಮ್ಮ ಅಕ್ಕ
ಅದಕ್ಕಂಗ ಸ್ವಸಪಾತಿ ಕಮ್ಮಿ ಬಿಡುತ್ತಾ
ಯಾರು ಕೂಡ ಒಪಳಕದಾರ
ನಾನು ಒಳಗಲ್ಲ
ಹ ಹ್ಮ ಅಷ್ಟನ್ನ ಇಟ್ಟು ಹೋಗಪರ್ಲಿಕ್ಕಂದ ತಿಂದುಕಳು ಬಚ್ಚಿಿನಗಲ್ಲಿಕ್ಕೆ ಮಾಗರು ಚೌಧಕ್ಕೆಳ ಏ ನೀನು ಕರ ನೀನು ಕರ ನಾನು ಕರ ಹಳ್ತೀನಿ ನಿನ್ ಜೋಡಿ ಐತಿ ತ್ತನು
ಇಲ್ಲಪ್ಪಾ ನನ್ನನ್ಗು ಹ ನಂಬಂಗಿಲ್ಲಲ್ಲಾನ
ಇಡು ಮ ಸಂಗ ನಂಬಲ್ಲಿ
ಹ್ಮ ಮತ್ತಾ ನಾ ಇದ್ರಾಕ ಕುನ್ದಿರ್ತೇನೆ ಹೋಗಿ ಅಕ್ಕ ಕಡೆ ಮೆಡ್ಕಲ್ಲ
ಹ್ಮ್ ಮೆಡಿಕಾಲ ಕಂದ ಬರ್ತರ
ಹ್ಮ್
ಹ ಮೆಡ್ಕಲ್ ಹಾಕ್ಕ ಬಂದಿ
ಏನ
ಮೆಡಿಕಲ್ ಹಾಕ್ಕೋಗುವಂ ಹ
ಹಾ
ಜೊಡಿ ತ ನೀ
ಇಕ
ಪಾಡ್ಡನ್ನ ಬಿಡ್ತಡ ಒಂತ
ಬಡಿತಾಳ್ ಮತ್ತೆ
ಹ್ಮ್
ಬಡದರ್ ಮುಂದ್ ಮಾತಾಡ್ ಥರ್ಟಿ
ಹ್ಮ್
ಬಡದರ್ ಮುಂದ್ ಮಾತಾಡ್ ಮಾತಾಡ್ತಾಳಾಕಿ ಹಂಗ್ ಕೇಳಿದ್ನಂದ್ರ ಗೊತ್ತಾಯ್ತಿ
ಮಕ ಕೆಂಪಾಗಂಗ್ ಮಕ ಮಕ ಕೆಂಪಾಗಂಗ್ ಕೊಡ್ತಾಳ
ನೀ ತೀರಾ ಮಾತಾಡ್ತೀಯಾ ಬಡಿತಿ ನೋಡ ಬಂದೀಗ
ತೀರಾ ಅಲ್ಲ ಇದ್ದಿದ್ದೆ ಮಾತಾಡತ್ತೇನ್ ನಾನು
ನೀನ್ ಇದ್ದಿದ್ದು
ಇದ್ದಿದ್ದಿದ್ ಇದ್ದಂಗ್ ಮಾತಾಡಿದ್ರ ಎದ್ದ್ ಬಂದ್ ಎದಿಗ್ ಒದ್ದ್ರಂತ್
ಹೌದ್ ನೋಡಪ್ಪಾ ನಂಗ ಹಂದ ಆಗುದು ಏನ್ ಮಾಡಾವ ಏನ್ ಕಟ್ ಟತಾ
ಇಲ್ಲ ಕಟ್ ಆಗಿಲ್ಲ ಇನ್ನ ಇನ್ನ ಐವತ್ತ್ ಐವತ್ತ್ ಸೆಕಂಡ್
ಹ್ಮ
ಆದ್ರೆ ಏನ ಹೇಳು ಬಂದು ತುಸದ ದಿನದಾಗ ಸುರ್ಸುಂದ್ರ ನಾ ನಿಮ್ ಸುರ್ಸುಂದ್ರ ಹಾರಸು ಅಂದ್ರ ವಜ್ಜಿ
ನೋಡು ಇಷ್ಟು ಜಲ್ದಿ ಅದು
ಅದ್ಕ ಅವ ನೀನ್ ಹಾರ್ಸ್ಬೇಕಂತ ಮಾಡಿದ್ದ ಕೆಲ್ಸ ಆಗಿಲ್ಲ ಅಂದ್ ಆಕೆನ್ ಮಾಡ್ಸಣ ಅಂದ್ರ್
ನಾ ಎಡಕಿಗೆ ಕೊಡ್ತಿದ್ದೆ
ಏನ್ ಮಾಡ್ತಿದ್ದೆ
ಎಡಕಿಗೆ ಬಿಡ್ತಿದ್ದೆ ಒಂದ್
ಎಡಕಿಗೆ ಕೊಡ್ತಿದ್ಯಾ ಆವಾಗ್ ಒಂದು ಅವನು ನೀನು ಮೊದಲಂದು ಹೆಡಿ ಕಿ ಕೊಟ್ಟ್ ಹೊರೆ ತಿಗ್ತಿದ್ದ
ಯಾಕೋ ಅಪ್ಪ
ಇಲ್ಲಂದ್ರ ಟಕ್ಕಿಗೆ ಕೇಳ್ಬಿಡ್ತಿದ್ದ ಅವ್ನ್ ನಿನ್ನ
ಹಂಗೇನೆಲ್ಲ ಹುಟ್ಟಿದ್ದು ಬೆಳದಿದ್ ನೆನಸ್ ಇನ್ನೆನ್ ಮಾಡ್ತಿದ್ದೆ
ಹ್ಮ್
ಹ್ಮ್ ಮತ್ತ
ಏಕ
ಕುಡ ಮಿಸ್
ಕೊಡ ನಿಷೇಧಾಗ
ಹತ್ತು ನಿಮಿಷದ ಮ್ಯಾಗ ಹತು ಒಳ್ಳ ಅಸಂತರಿ
ಹ್ಮ್ ಹತ್